ಹ ವಿದ್ಯಾ
ಆರಾಮಾಕ್ಕ
ಆರಾಮ್ ನೋಡ್ ನೀವು
ನಾವು ಆರಾಮದೇ ನೋಳಕೈ ಏ ಮಾಡಾತ್ತೀವ್ರಿ
ಏನ್ ಲವ ಸುಮ್ಮ್ನೆ ಕುಂತಿದೀವಿ
ಏನ್ ಅಣ್ಣಾರ ಹೋಗಿಲ್ಲಾ ಕೆಲ್ಸಕ್
ಇಲ್ಲ ಹ ನೀವ್ ಹತ್ ರಜೆ ಅದ
ಇವತ್ತೇ ಅವರ
ಆದ್ ಗುರುವಾರ ರಜೆ ಇರ್ತದ ಅವ್ರಿಗೆ
ಗುರ್ವರ ಕೊಮ್ ರಜೆ ಏನ
ಹಾ
ಹ್ಮ್ ಹ್ಮ್
ಅದಕ್ಕೆ ಮನೆಯಾಗರ ಇವತ್ತಾ
ಹ್ಮ ಹ್ಮ್ ಹ ಹ್ಮ ಆರಾಮದಾರ ನೋಡಕ್ಕ ಎಲ್ಲಾರು
ಹ್ಮ್ ಅಣ್ಣ
ರು ಆರಾಮದರ ನೋಡತಿ
ಏನ್ ಹೊಲ ಬಿತ್ತೀರಾ
ಎಲ್ಲಾ ಬಿತ್ತೇವ್ ನೋಡಕ್ಕ ಅದ್ ಮಾಡನೆ ಮಿಷನ್ಲಿ ಹಾಕಿವಿವೆಲ್ಲಾ
ಅವ್ ಚೆಂದ್ ಬಿದವ್ ಬೀಜ ಅದ್ರಲ್ಲೇ
ಹಾ ಚಂದ್ ಬಿದ್ದೇರ್ ಕ ಒಂದೊಂದ್ ತಲೆ ಎಲ್ಲಾರ ಸ್ವಲ್ಪ ಅಳಕಾಗಿರ್ತದ ಊರ್ಬೇಕ್
ಹೌದಾ
ಅಂದ್ರ ಮಿಷನ್ದಾಗ ಎಲ್ಲಾರ ಸ್ವಲ್ಪ ರಜ್ಜ ಅ ಆದ್ ಕುಂತಂದ್ರ ಕಾಳ ಒಂದ ತಾಲ ಹಿಡ್ಕೊಂಡಿತ್ತ ಅಂದ್ರ ಇನ್ನೊ ತಾಲ ಡಬಲ್ ಬಿದ್ ಬಿಡ್ತಾವಲ್ಲ ಹಂಗಾಗಿ ಎಂತಲ್ಲ ಊರ್ ಬಕ್ನು
ಕೈಲೆ ಊರದನು ಆಗೆವೆ ಅಂತ
ಹಾ ಹತವ್
ಹ್ಮ್ ಕೈಲ ಊರ್ದು ಕೂಡ ಹಂಗೆ ಆಗ್ತಿರ್ತವಾವ ಒಂದೊಂದ್ ತಲಲಿ ಇರ್ತಾವ ಒಂದೊಂದ ತಲಿ ಓತವ
ಹಾ
ಹ್ಮ ಅಂದ್ರ ಪಾಡ್ ಬಿಡು ಸುಮ್ಮನೆ ಕೂಲಿ ಕೊಟ್ ಟೂರ್ಸ್ ಅದ್ಕಿಂತ ಇದು ಇದ್ರಲ ಊರದ್ ಪಾಡದು
ಹ್ಮ್ ಕೆಲ್ಸ ಏನ್ ಇಲಕ್ಕ ನಿಮ್ದ್
ಕೆಲ್ಸ ಏನ ಮಾಡ್ಬೇಕ್ ನೋಡ ಸಾಯಂಕಾಲ ಮದ ಬಿಸಲ್ ಜಗ್ಗಿ ಅದ
ಹ್ಮ ಇಲ್ಲಿನ್ ಮತ್ತ ಮಾಡಳಗಿದಾವ ಯಾವಾಗ ಬರ್ತ್ತ ತದೇನ್ ಮಳಿ
ಹೌದಲ್ಲ ಇಲ್ ಎ ಏನಿಲ್ ನೋಡ್ ಮಾಡದ್ ಬಿಸ್ಲು ಮಾಡ ಬಿಸ್ಲು ಆಗ್ಲತ್ತದ ಮಳಿ ಇಲ್ಲ ಎ ಏನಿಲ್ಲ ಅದ್ಕೆ ಸುಮ್ಮನೆ ಕುಂತಿವ
ನಾವು ಏನ ಎಲ್ಲಡ ಕುಂತಿದ್ದೀವಿ
ಹೌದಾ ಹುಡುಗರು
ಹುಡುಗರು ಅದ ನೋಡ ಈಗ ಒಬ್ಬ ಮಕ್ಕೊಂಡನ ಒಬ್ಬ ಬ ಕುಂತಾನ ಸ್ಕೂಲ್ ಗೋವ ಬಂದ್ಕಿಂದ
ಹ್ಮ ಹ್ಮ್
ಹೌದಾ ಏನ್ ಬಟ್ಟೆ ಅದವ ಒಲಿಲ್ಕತ್ಯ
ಇಲ್ಲವಕ್ಕ ಏನ್ ಹೊಲೆಲ್ಲ ಒಲ್ಲೆಲ್ಲಾ ನಾ ನೀನು ವಲಿತಕ್ಕ
ಇಲ್ಲ ನನ್ ಏನ್ ಮಿಷಿನ್ ಇಲ್ಲ ಏನಿಲ್ಲ ನಾನ್ ನನ್ ತಪ್ಪರ ಏನ್ ಬರಲ್ಲ ಬಟ್ ಲ್ಲ ಮೆಷನ್ ಅಲ್ಲಿ ಅದ ತರ್ಬಕ್ ಆದ್ರ ಅಲ್ಲಿಂದಲ್ಲಿ ದೂರ ಆಗ್ತದ
ಹ್ಮ ಹಾ ಹೌದು ಗಾಡಿ ಮಾಡ್ಕೊಂಡ್ ಹೋಗ್ಬೇಕ ನುಡು ಮತ್ತೆ
ಹ್ಮ್ ಬಸ್ಸಿಗೆ ಆದರು ಬರ್ತ ಒಂದು ಆದ್ರ ಅವೆಲ್ಲ ಬಿಚ್ಚಿ ಮಾಡಿ ಒಂದ ಬ್ಯಾಗಡೆಗ ಸೂಜಿ ಕಟ್ಟಿ
ಹ್ಮ್
ಅವೆಲ್ಲ ಇದು ಮಾಡ್ತರ್ಬೇಕಲ್ಲ ಅಂದ್ರೆ ಲಗೇಜ್ ಏನ್ ಇರಬಾರ್ದು ಅದಷ್ಟೇ ಇದ್ರೆ ನಡೀತದ ಲಗೇಜು ಅದು ಅಂದ್ರ ಅದಲ್ ಯಾಕೆ ಕೆಬ್ಬಣ ಸಾಮಾನು ಇರ್ತಾವ ಹವು ವಜ್ಜಿ ಇರ್ತದ
ಹ್ಮ್
ಲಗೇಜ್ ಸಂಕಟ ಅಂತ ಅಂದ್ರೆ ಆಗಲ್ಲ ಅದಕೇ ನೋಡ್ಬೇಕ ಯಾಗ ನ ಹೂ ಏನ್ ಬಗ ಕಮ್ಮಿದಾಗ ಮಾಡ್ದಾಗ ತಗೊಂಡ್ ಬರ್ಬೇಕು
ಯಾವಾಗಾರ ತಗೊಂಡ ಮತ್ತೆ ಯಾವಾಗ ಹೊಲಕ್ ಬರ್ತಾರ ಮತ್ತ
ಹ್ಮ್ ಏ ಅದ್ರಾಗಲ್ ಏನ ಅರ್ದು ಮಾಡ್ದ ಇಟಿ ಇಟಿಕ ಮಿಷಿನ್ ಕ ಹೋಗಿ ಹಿಡಿತಿದಿವವಲ್ಲಾ ಇಲ್ಲಿದ್ರು ಯಾವದಕ್ಕೂನು ಕೈರಾವಂಗ ಆತದಾ ವಲಿಯಾಕ
ಯಾವ್ದ ಅಲ್ಲಿ ಸುಮ್ಮನೆ ಇಟಿ ಇಟ್ಕ ಇಟಿ ಇಟ್ಕ ಹೋಗಿ ಅದ್ರ ಮೇಲೆ ಕುಂದ್ರ ಅದಕ್ಕೆ ಒಲಿತಿದ್ದೀವಿ ಬೇರಾರ ಹತ್ರ ತಗೊಂಡ್ ಹಕನ್ ಕಡೆಯನ ಫೋನ್ ಇಲಾ ಏನಿಲ್ಲ ಇಲ್ಲಿ
ಹೌದು
ಕೈಯಗಿದ್ದಂಗ ಆಗಲ್ಲ
ಇದು ಅಕ್ಕ ಈಗ ಅದು ಬ ಬಾಂಡ್ ಅಂತಲ್ಲ ಅವಕ್ರನೇನ್ ಇ ಕೇಳ್ತಾರ ನಮ ಮುಂದ ಅವರು ಆ ಕನ್ನಡ ಮಾಧ್ಯಮ ಬರ್ಸ್ಕೊಂಬಾ ಅಂತ ಹೇಳ್ತಾರಲ್ಲ ಗ ಗೋರ್ಮೆಂಟ್ ಒಳಗ ಅದನ್ ಕೇಳ್ತಾರ್
ಕೇಳ್ತರ ಕೇಳ್ತರ
ಮತ್ತೆ ಎಲ್ಸ ಕೇಳ್ತಾರನಾ
ಹ್ಮ್ ಕನ್ನಡ ಮಾಧ್ಯಮದಾಗ ಬರ್ಕೊಂಡು ಬರ್ಸ್ಕೊಂಡು ಹೋಗ್ಬೇಕು ಮತ್ತೆ ಡೇಟ್ ಆಫ್ ಬರ್ತ್ ಇರ್ಬೇಕು ಜನನ ಪ್ರಮಾಣ ಪತ್ರ ಇರ್ಬೇಕು ಮತ್ತ ಡೆಲ್ ವೆರಿ ಯಾವ್ ಹೊಸೆಪಿಟಲ್ ಆಗಿರ್ತದ ಆ ಹಾಸ್ಪಿಟಲ್ದು ಡೀಟೇಲ್ಸ್ ಇರ್ಬೇಕು
ಹ್ಮ್
ಯಾವ್ ಟೈಮಿಂಗು ಯಾವು ಟೈಮ್ ಯಾವ್ ನರ್ಸ್ ಕೂಡ ಮಾಡ್ಯಾರ ಅಂತ ಕೊಡ್
ಎಲ್ಲ ಬರ್ದಿರ್ತಾರ್ರ ಅದ್ರೊಳಗ
ಬರೆದಿರ್ತ್ತಾರೆ ಅದು ಇರಬೇಕು ಆಮೇಲೆ ಏನರ ಹಾಸ್ಪಿಟಲ್ ನಿಂದ ಯಾವ್ ನರ್ಸ್ ಡೆಲಿವರಿ ಮಾಡಿರ್ತರ ಅಂತ ಕೂಡ ಕೇಳ್ತರ ಅಂತೆ ಅದಕ
ಯ್ ಯವ್ವ
ಹ್ಮ ಅಂದ್ರೆಲ್ಲ ಭಾಗ್ಯಲಕ್ಷ್ಮಿ ಬಾಂಡ್ಗ್ ಭಾಗ್ಯಲಕ್ಷ್ಮ ಬಾಂಡ್ ಗೆ ಕೇಳ್ಯಾರಂತ ಇದು ಸುಖ ನ್ಯ ಸಮೃದ್ಧಿಗೆ ಏನ ಅದನ ಅದಕ್ ಕೇಳ್ಯಾರಂತ
ಹ್ಮ್ ಹ್ಮ್
ಅಂದ್ರೆ ಹಾಸ್ಪಿಟಲ್ ಡೀಟೇಲ್ಸ್ ಇರ್ಬೇಕು ಜನನ ಪ್ರಮಾಣ ಪತ್ರ ಇರ್ಬೇಕು ಮತ್ತ ಕನ್ನಡ ಮಾಧ್ಯಮ ಇರ್ಬೇಕು ಗ್ರಾಮೀಣ ಮಾಧ್ ಧ್ಯಮ
ಅವೇನ್ ಬರ್ದ್ ಕೊಡ್ತಾರ್ ಬಿಡು ಎಲ್ಲಾದ್ರೂ ಏನು ಸ್ಕೂಲ್ ಒಳಗ್ ಹೋದ್ರ ಪರಿಚಯ ಇದ್ರೆ ಬರ್ದ್ ಕೊಡ್ ಕೊಡ್ತಾರ ಈಗ್ ಗವರ್ನಮೆಂಟ್ದಗೆ ಹೆಸ್ರ ಹಚ್ಬೇಕು ಹಂಗ ಹಿಂಗನಕತ್ರಲ್ಲ ಅದಕ್ಕೆ ಶ್
ಏನಿಲ್ಲ ಐದನೇ ಕ್ಲಾಸ್ ತಕ್ ನಡಿತೆತ್ ಐದನೇ ಕ್ಲಾಸಿಂದ ಹಚ್ಚ
ಮತ್ತ ಆ ಪ್ರೈವೇಟ್ ಸ್ಕೂಲ್ ಸರ್ ಕೇಳಿ ನೋಡಿದ್ರತ್ ನಮ್ಮ ಮನೆನವ್ರು ಈಗ ಈ ವರ್ಷ ಎಡ್ ಎಡ್ ಕಡೆ ಬರಲ್ರರಿ ನಾವವು ಒಂದೇ ಕಡೆ ಹಚ್ಚ್ರರಿ ಮತ್ ಮುಂದ್ ನಡಿತತದ್ರಿ ಅಂತ ಹೇಳನ ಅಂತ ಅಂದ್ರ ಅವರು ಹ ಸ್ಕೂಲ್ ಹೆಡ್ ಮಾಸ್ಟರ್ ಮತ್ತ ಹಿಂಗ ಅಂದ್ರ ನನ್ ಏನ್ ಮಾಡುವ ಕೆಲವೊಂದು ಬ್ರಂಗಳಿದಗಳು ಅದಕ್ಕೂ ಅರಾಮ ಅನ್ಸತ್ತತ್ ಕೆಲೊಬ್ರಿಂಗ್ಳಿದ್ಗಳು ಹಿಂಗತ್
ಇಲ್ಲ ಇಲ್ಲ ಅಂದ್ರೆ ಅವ್ರು ಮಾಡಕತಾರಲ್ಲ ಸುಖನ ಸಮೃದ್ಧಿ ಮಾಡಕತ್ತಲ್ಲ ಅವ್ರಿಗೆ ಡೀಟೇಲ್ಸ್ ಎಲ್ಲಾ ಹೇಳಿರ್ತಾರ ಅವ್ರು ಯಾಕಂದ್ರೆ ಒಂದ್ ಏನೋ ಒಂದ್ ಕೆಲ್ಸ ಮಾಡ್ತಾರ ಅಂದ್ರೆ ಎಲ್ಲಾ ಡೀಟೇಲ್ಸ್ ಇ ಇದಕ್ ಇಷ್ಟ ಇರ್ಬೇಕು ಅಂತಾನೆ ಹೇಳಿರ್ತಾರ ಅವ್ರಗೆ ಅವರಿಗೆ ಹೇಳಿದ ಸರ್ ಕೇಳಿದರೆ ಕ್ಲಿಯರ್ ಹಾಗೆ ಹೇಳು ತರ ಎಲ್ಲಾ ನಡೀತದ ಅಂದ್ರ ಅಂದ್ರ ನಡತದ ನನಗೆ ಅನಿಸಿದ ಮಟ್ಟಿಗೆ ನಡೀತಾದ ಅನಿಸ್ತದ ಗೊತ್ತಿರ್ತದ ಅವರೇ ಮಾಡಿಸ್ತಾರೆ ಗೊತ್ತಿರುತ್ತದೆ ಅವ್ರರು ಡಿಟೇಲ್ಸ್ ಅದ್ರ ಟ್ರೈನಿಂಗ್ ಆದಿಂದಾನೇ ಕೊಟ್ಟಿರ್ತಾರ ಅವ್ರು
ಹೌದಾ ಅದ್ಕ್ಕೆ ಅವ್ರನ್ನ ಕೇಳರು ನೋಡಿತೀನಿ ತಡಿ
ಹ ಕೇಳು ಒಂದ್ಸರಿ ನನ್ಗ ಅನ್ಸ ಮಟ್ಟಿ ಮತ್ ಐದನೇ ಕ್ಲಾಸಿಗೆ ಗವರ್ಮೆಂಟ್ ಅಲ್ಲ ಹಂಗಂಗ ನಡೀತದ ಅಂತ ಅನಿಸಸ್ತದ ಐದನೇ ಕ್ಲಾಸ್ ವರೆಗೂನು ಆಮೇಲೆ ಗವರ್ಮೆಂಟ್ ಇರುತ್ತದೆ ಇತವಲ್ಲ ಅದ ಇದು ಎಜುಕೇಶನ್ ಕೇಳದಂತ ಇದು ಎಜುಕೇಶನ್ ಕೇಳೋದಂದ್ರೆ ಸೆಕೆಂಡ್ ಇಯರ್ ತಕ ಕೇಳ್ತದ ಅದು ಸುಕನ ಸಮೃದ್ಧಿಗ ಆಗ್ಲಿ ಮತ್ತ ಭಾಗ್ಯಲಕ್ಷ್ಮಿ ಬಾಂಡಗ ಆಾಗಗ್ಲಿ ಇ ಸೆಕೆಂಡ್ ಇಯರ್ ತ ಕೇಳ್ತದ ಸೆಕೆಂಡ್ ಇಯರ್ ತ ಓದಸಿ ಸರ್ಟಫಿಕೇಟ್ ಬೇಕು
ಮತ್ತೆ ಸದ ಅರ್ಧ ಕ ಸಾಲ ಬಿಟ್ರ ಅಂದ ಒಬೊಬ್ರು ಬಾಂಡ್ ದರ
ಹ ಹಾ ಬರಲ್ಲ ಹಂಗ ಹ ಹಾ ಸೆಕೆಂಡ್ ಇಯರ್ ತಕ ಕಲಿಬೇಕು ಅರ್ಧ ಫಿಟ್ರನು ಆದ್ರ ಏನದ ಮದುವಿ ಮಾಡಂಗಿಲ್ಲ ಅಷ್ಟೆ ನಡೀತದ ಅನ್ಸ್ತ ಮದ್ವಿ ಮಾಡಂಗಿಲ್ಲ ಹದ್ನೆಂಟು ವರ್ಷ ಒ ಮ್ಯಾಗ ಹತ್ತೊಂಬ ವರ್ಷಕ್ಕೆ ನಡೀತವೆ
ಹಾ ಹಾ ಹಾ
ಹ್ಮ್ ಇವಾಗ ಅಂದ್ರೆ ಅವಾಗೆಲ್ಲಾ ಸಣ್ಣ ಸಣ್ಣ ವಯಸ್ಸೀ ಗೆ ಮದವೆ ಮಾಡ್ತಿದ್ರಲ್ಲ
ಹೌದು
ತರ ಏನ ಆಗ್ಬಾರ್ದು ಮದುವ ವಯಸ್ಸಗಿಷ್ಟ ಅಮೌಂಟ್ ಬರ್ಬೇಕು ಹೆಣ್ಮಕ್ಕಳಿಗೂ ಅವಾಗ ಹೆಣ್ಮಕ್ಳ ಹೆಣ್ಣ ಜಾಸ್ತಿ ಉಡ್ತಾವಂತ ಇವೆಲ್ಲ ಮಾಡಿಸೋದು ಅದು
ಹೌದು
ಹ್ ಇವೆಲ್ಲ ಚೆಕ್ ಮಾಡಸಿ ಕಿಸನ್ ತಾಗಸ್ ಬಿಡೋದು ಹೆಣ್ಣು ಹುಟ್ಟಿತಲ್ಲ ಅಂತ ಕಿಸಿಂದ್ರ ಎಣ್ಣಿಗೆ ಅಸಹಾಯ ಪಡ್ತಿದ್ರಲ್ಲ ಜಾಸ್ತಿ ಹಂಗಾಗಿ ಕಿಸಿಂದ್ರ ಮಾಡಿದ್ರು ಅವವಾಗ ಈ ಕೂಡ ಹೆಣ್ಮಕ್ ಅನುಕೂಲ ಆದ ಕೆಲವೊಬ್ರು ಹೆಣ್ಣಂದ್ರೆ ಬೇಡ ಲ್ಲ ಅದ ಒಂದು ಜಾಸ್ತಿ ಮನ್ಯಾ ಗ ಹೆಣ್ಮಕ್ಳ ಅದು ಅಂದ್ರೆ ಜಲ್ದಿ ಒಂದ್ರದಾಗ ಒಂದು ಐತ ಅಂತ ಕಸಂದರು ಮದಿವಿ ಮಾಡ್ಕ ಕೊಟ್ಟು ಬಿಡ್ತಾರ
ಹ್ಮ್
ಹ್ಮ್ ಅವಾಗೆಲ್ಲ ಎಲ್ಲಿ ತೊಟ್ಟಲಾಗಿರತ್ತಲೇ ತಾಳಿ ಕಟ್ರ ಅಂತ
ಹೌದು
ನಾನೇ ಅಲ್ಲಿ ಭೈಚಬಲದಗ ಹುಡುಗಿದ ಹಂಗೆ ಆಗಿದ್ದು
ಹಾ
ಹ್ಮ ಏನ್ ಸಣ್ಣದ ಎಷ್ಟು ಐ ತಿಂಗ್ಳ್ದೇನ್ ಇತ್ತಂತ ಅವಾಗೆ ತಾಳಿ ಕಟ್ಟ್ಯಾರ ಅಂತ
ಈಗೇನ್ ದೊಡ್ದಾಗಿದೆನ್ ಯೇಟ್
ಅಯ್ಯೋ ಇವಾಗ್ ಎಲ್ಲ ವಲ್ಲ ಅಂತ ಕುಂತಿದ್ಲಾಕಿ ಹಿಂದ ಗಡಗಿ ನಾನು ಟೆಂತ್ ಕಲಿತು ಕಲ್ತಿಂದ ಅವ್ರು ನೈನ್ತ್ಕೆ ಬಿಡಿಸಿ ಗಂಡ ಮನಿ ಕಳ್ಸ ಕತಿದ್ರು
ಹಾ
ಅದಕ್ಕೆ ಏನದ ಮತ್ತೆ ನಾವೆಲ್ಲಾ ಹೇಳಿ ಮಾಡಿ ಸ್ಕೂಲ್ಂದ ಸರ್ ಹೇಳಿದ್ರು ಎಲ್ಲಾರ ಹೇಳಿದ್ಮ್ಯಾಗ ಕಳಿಸಿದ್ರು ಟೆಂತ್ ಒಂದ್ ಕಳಿಸಿ ಗಣ್ಮನ್ ಹೋಗಕ ವಲ್ಲನಕತಿತ ಅವ್ ಹುಡುಗಿ ಅವ್ ಗಂಡ ನೋಡದ್ರೆ ಕುರಿ ಕೈತನ ಈಗಿ ಉ ಹುಡುಗಿ ಓದ್ಯಾದ
ಹ್ಮ್
ವರ್ಲ್ಲ ಅಂದ ಮತ್ ತಿಂದ ಕಾಡಿಗೆ ಎಲ್ಲಾರೂ ಇದ್ ಮಾಡಿ ಮತ್ತ ಅಲ್ಲಿಗೆ ಕಟ್ಟಿ ಕಳ್ಸಿದ್ರರು ಮತ್ ಗಂಡ ಮನಿಗೆ ಅಂದ್ರ ಹುಡ್ಗಿಗ್ ಇಷ್ಟ ಇರ್ಲಿಲ್ಲ
ಹುಡುಗ ಏನ್ ಮಾಡ್ತದೇನ
ಕುರಿಕಾಯ್ತಾನ ಅಂತ
ಹೇ ಯವ್ವ
ಅದಕ್ಕೆ ಸಣ್ಣ ವಯಸ್ಸ ಮದ್ವಿ ಮಾಡ್ಬಾರ್ದಾನ ಅ ಇದಕ್ಕೆ ಸುಮ್ಮನೆ ಆ ಪೋರಿಗೆಲ್ಲಾ ಹೊಡದು ಬಡ್ದ ಅಂಜಿಕೆ ಹಾಕಿ ಕಟ್ಕೈಸಿದ್ರು
ಏನ್ ಮಾಡದು ಅದಕ್ಕೆ ಗಾರಡ್ತಿ ಬಂದೀನ್ ಅವ್ರ್ ಅವ್ರ್ ಇಷ್ಟ ಯಾದಾರ ಮಾಡ್ಕೋತಾರೀ
ಹ್ಮ್ ಹ್ಮ್
ಕೆಲ್ಸ ಮಾಡ್ಬೇಕ ಆಕ ಏನು
ಮಾಡ್ಬೇಕ ಅವ ಇನ ಸಾಯಂಕಾಲ ಮಾಡ್ಬೇಕು
ಹ್ಮ್ ಹ್ಮ್
ಬಿಲು ಜಾಸ್ತಿ ಅದ ಸುಮ್ ಕುಂತೀವಿ ನೋಡ್ ಮನ್ಯಾಗ
ಇಲ್ಲಿನ್ ನಂಬಲ್ಲಿ ಮಾಡ ಬಿಸ್ಲ ಮಾಡ ಬಿಸ್ಲಾ ಬಿಸ್ಲ ಏನ್ ಬಾಳ ಇಲ್ಲ ಆದ್ರೆ
ಚೂರ್ ಮಳೆ ಐತಂದ್ರೆ ತನೋ ಆಗ್ತದ
ಹೌದ
ಮಳಿ ಇರ್ಲಲ್ಲ ಮಳಿ ಇರ್ಲಾರದಕ್ಕ ಏನದ ಜಗ್ಗೆ ಒಂತರಾ ಶೆಕಿ ಶೆಕಿ ಶೆಕೆ ಹೊಡಿತದ
ಹೌದು ನಾ ಇನ್ನ್ ಈಗ್ ಊಟ ಮಾಡ್ಬೇಕು ಹೊಡಿ ಒತ್ತಾಯ್ತು ಮಾಡ ಹ್ಮ್ ಲೇಟ್ ಆಗೈ ಅ ಅಂದಿಟ್ ಹೌಡು ಅವ್ರ ಒಂದ್ ಮನಷಿ ಅ ಮತ್ಸ್ ಒಬ್ಬೊಬ್ ಮಕ್ಕಂಡನ ಒಬ್ಬ ಕುಂತಾನಿನ
ಹ್ಮ್ ಹ್ಮ್ ಹೌದಾ
ಎನ್ರ ಮಾಡ್ಕೊತ ಹೋಗದ ಮತ್
ಹ್ಮ್ ಅಷ್ಟೇ ಮತ್ತ ಅದ್ರಾಗೂ ಹುಡುಗರು ಇರ್ತಾವಲ್ಲಾ ಕೆಲ್ಸ ಆಗೋದಿಲ್ಲ ನಿಮಗ್ ಬಡ ಬಡ
ಹೌದು ಗರ ಮುಂಜಾನೇದ್ ಒಂದಮ್ ಚಾಕ ಅದುಕ ನನುಗ್ ಅದುನ್ ಕೊಡು ಇದುನ್ ಕೊಡು ಸ್ಕೂಲಿಗ್ ಹೋಗಲ್ ಮಟ ತಲಿ ಹುಚ್ ಬಿಡ್ಸಿರ್ತಾವ ನಮ್ಮವ್
ಹೌದೌದು ಹಂಗೆ ತ ಹುಡುಗುರ್ ಇದ್
ತದ್ರ ಎಲ್ಲರೂಷ್ ಟ್ರೂ ಕುಡಿದೇವಲ್ಲ ಹುಚ್ ಬಿಡುಸ್ ಬಿಡುತ್ತಾವ ಬ್ಯಾಸರಾ ಆಬಿಡ್ತಾದ್
ಹಂಗೆ ಆಗ್ತ್ ವ ಆದ್ರ ಹುಡ್ಗೂರ್ರ್ಲಿಕ್ ಅಂದ್ರ ಮನ್ಸ ಬರಲ್ಲ
ಹ್ಮ್ ಮನ್ಸ್ ಬರಲ್ಲ ಅವು ಸಾಲಿಗ್ ಹೋಗಿರ್ತಲ್ಲ ಎಟ್ ಬಣ ಬಣ ಬಣ ಬಣ ಅಂತಿರ್ತದ್
ಹ ಮತ್ತ ಹುಡುಗುರ್ ಇಲ್ಲ ಅಂದ್ರ ಮನ್ಸ್ ಬರ್ತದ ಇರಲಿಕಂದ್ರ ಅದು ಒಂದ್ ಸಾನೆ ಕಿರ ಕೀರ್ ಮಾಡತ್ತಗಿ ಇವತುರ್ದ್ ಏನ ಆಗ್ಯಾದ್ ತದ ಆ ಸ್ವಲ್ಪ್ ಪರವೋಲಿ ಮನಸ ಬರಲ್ಲ
ಮನ್ಸ್ ಬರಲ್ಲ.
ಹ್ಮ್
ಏನ ಬ್ಯಾಸ್ರ ಹ್ಮ್
ಊಟ ಮಾಡ್ಬೇಕಂದ್ರೆ ಈಗ
ಹಾಂ ಮಾಡ್ಬಕ್ ನೋಡಕ್ ಕೈಸಗ್ದ ಇಡ್ಲಾಕೆ ಹಾಂ ಎಲ್ಲಾ ಮಾಡೇವ ಬೆಳಗ್ಗಿನ ಮಾಡಿರ್ತೇನಾ
ಹ್ಮ್ ಸರಿ ಅಂಗಾರ